ನಮಸ್ಕಾರ
ನಮಸ್ಕಾರ ಗೆಲ್ತಿ ಇದೀವಿ.
ತ್ತ ಇದ್ದೀರಾ
ಆಯ್ತು ನಿಮ್ದು
ಊಟ ಆಯ್ತಾ
ಆಯ್ತು ನಿಮ್ದಾಯ್ತಾ ಊಟ
ಆಯ್ತು ಏನ್ ಸಮಾಚಾರ.
ಹೇಳ್ಬೇಕು
ಹ್ಮ್ ಏನ್ ಊಟ ಮಾಡಿದ್ರೀ ಗೆಳತಿ
ಅನ್ನ ಸಾಂಬರ್
ಸಾಂಬಾರ್ ಅಲ್ಲ ಗೆಳತಿ
ಹ್ಮ
ಯಾರೋ ಒಬ್ಬರು ಗೆಳತಿ ಹೇಗ್ ಮಾತಾಡ್ತಿದಾರೆ ನೋಡಿ.
ಕೇಳಿಸ್ತಿದಯಾ ಕೇಳಸ್ತಿದೆ ಮಾತಾಡು. ಬ ಚಂಗ ಕುತ್ತ ಸರಿ ಅ
ಯಾಕೆ ಚಳಿ ಆಗ್ತಾ ಇದ್ದೀಯಾ ಗೆಳತಿ
ಹೌದು ಇವಾಗ ಚಳಿಗಾಲ ಅಲ್ವಾ ಅದಿಕ್ಕೆ
ಮತ್ತೆ ತಿರುಗುವ ಬಾಣವನ್ನು ತಿರುಗಿಸ್ತಾನೇ ಇದ್ದೀರಾ
ನಾನ್ ತಿರಗಸ್ತಿಲ್ಲಾ
ತಿರುಗುವ ಯಂತ್ರ ಹ ತಿರುಗುವ ಯಂತ್ರ ಓ ಸ್ವಲ್ಪ ಜಾಸ್ತಿ ಮಾಡಿ
ಜಾಸ್ತಿ ಮಾಡಿದ್ರೆ ಚಳಿ ಆಗಲ್ವಾ ಇಲ್ಲ ಇಲ್ಲ್
ಅದಕ್ಕೆ ನಿಮ್ಮ ಹೊದಿಕೆಯನ್ನು ಹೋದ್ದಿಕೊಂಡು ಮಲ್ಕೊಳ್ಳಿ
ನೀವು ಹೊದಿಕೆಯನ್ನ ತೆಗಿರಿ ಚಳಿ ಆಗುತ್ತೆ
ಎ
ಯಾಕ ತಗಿಯಲ್ಲಾ
ನನಗೆ ಸಳಿ ಆಗುತ್ತೆ
ಇನ್ನೇನು
ಮತ್ತೆ ಹೇಳ್ಬೇಕು
ನಿನ್ನ ಗೆಳತಿಯ ಜೊತೆ ಮಾತಾಡಿದ್ ಕಾ ಆಯ್ತಾ ನಿನ್ನ ಗೆಳತಿಯಾರ್ ಜೊತೆ
ನನ್ಗ್ ಗೆಳತಿ ಜೊತೆ ನಾನೇನನು ಮಾತ ಆಡ್ಲಿಲ್ಲ ಅವಳು ಬಟ್ಟೆ ತೊಳಿತಾ ಇದ್ಲು ಅವಳೊಟ್ಟಿಗೆ ಸ್ವಲ್ಪ ಸ್ವಲ್ಪ ಹೊತ್ತು ಕಾಲ ಕಳೆದು ಬಂದೆ ಅಷ್ಟೆ
ನೀವು ಬಟ್ಟೆ ತೊಳಿತಿದ್ದಿಲ್ವಾ ಹಾ
ನನ್ನ ಬಟ್ಟೆನೆ ಅವ್ಳೇ ತೊಳ್ದಾಕದ್ಲು ನಾನ್ ತೊಳಿತೀನಿ ತೊಳಿತೀನಿ ಅಂತ ಎಷ್ಟ್ ಕೇಳ್ಕೊಂಡ್ರು ನಾನೇ ತೊಳಿತೀನಿ ಬಿಡು ಅಂತ ಹೇಳಿ ಅವರೇ ತೊಳೆದ್ರು
ಹ್ಮ್
ನಿನ್ನೆ ಹಾಕೊಂಡ್ ಬಂದಿದ್ನಲ್ಲ ಅದು ಆ ಮತ್ತೆ ಇನ್ನೇನ್ ಗೆಳತಿ ಸಮಾಚಾರ
ಹೇಳ್ಬೇಕು ನಾನು ಹೋಗ್ತೀನಿ ಬಟ್ಟೆ ತೊಳಲಿಕ್ಕೆ ನನ್ ಜೋತೆನು ಕಾಲ ಕಳಿಯಕೆ ಬಾ
ಹ್ಮ್
ನನ್ ಗೆಳತಿ ನು ಬರುತ್ತಂತೆ
ಹ್ಮ್ ಆಯ್ತಾಯ್ತು ಮತ್ತೆ ನಿಮ್ಮ ಗೆಳತಿ ಹೊಟ್ಟಿಗೆ ಹೋಗಿ ನಾನೇನಕ್ಕೆ
ನೀವು ಬನ್ನಿರಿ ನಮ್ಮ ಜೊತೆ ಕಾಲ ಕಳಿಯೋಕೆ ಆಯ್ತ ಆಯ್ತು ಆಯ್ತ ಆಯ್ತ
ಹ
ಹ ಮತ್ತೆ ಊರಿಗೆ ಯಾವಾಗ ಹೋಗಿದ್ರಿ ಎಲ್ಲದ ಶ್ಲೇನ ಹ್ಮ್ ವಿಶಾಲ್
ಕುಷ
ಕ್ಷೇಮ ವೇ ಸೌಖ್ಯವೇ ನನ್ನ ಹಾಡ ಹಾಡಿದ ಹ ಗೆಳತಿ ಒಂದು ನನ್ಗೋಸ್ಕರ ಒಂದು ಗಾನ ಹೇಳು
ಗಾದೆ ಗಾನ ಅಲ್ಲ.
ಗಾ ಗಾನ ಗಾನ ಆದ್ರೆ ಹಾಡು ಗೆಳತಿ
ಹಾಡು ಅಂತಾನೂ ಹೇಳ್ಬೋದು ತಾನೆ ಮತ್ತೆ ಯಾಕೆ ಗಾನ ಅಂತ ಇದ್ ಮಾಡಿದ್ವಿ. ಸ್ವಲ್ಪ ಕಳ ತಿರುಗ್ಸ ಗಾನ ಆಗ್ ಜನ ಗಾನ ಅಂದ್ರೆ ನಮ್ಗ ಏನು ಅಂತ ಗೊತ್ತಿಲ್ಲ.
ಅದಿಕ್ಕೆ ಗೆಳತಿ ನೀನು ಅದು ಅದ್ದ ಅಂತ ಮಾತಾಡ್ಬಾರ್ದು ಇದ ಅರ್ಧ ಮಾತ. ಬರ್ಬಾರ್ದು ಹಂಗ ಆಗಿ ಗೊತ್ತಾಗ್ತದೆ.
ಹ್ಮ್ ಹೇಳು ಕೇಳತಿ ಒಂದು ಗಾನ ಹಾಡು ಮಕ್ಕಗೋಸ್ಕರ ನನಗೆ ಬರಲ್ವೇ.
ಪರ್ವಾಗಿಲ್ಲ ಹೇಳು.
ನಿಂದೆ ವಯಸ್ಸ ಚೆನ್ನಾಗೈತೆ ನೀವೇ ಆಡಿ.
ಅಯ್ಯಯ್ಯೋ ನಮ್ ನಿನ್ಕಿಂತೂ ಚೆನ್ನಾಗಿಲ್ಲ ಗೆಳತಿ ಹೇಳಿ ಗೆಳತಿ ಒಂದು ಗಾನ ಒ. ಹಾಡು ಹೇಳಿ
ನನಗ್ ಬರಲ್ಲ ಹಾಡು
ಅಯ್ಯೋ ಮತ್ತತ್ ಇನ್ನೇನ್ ಬರ್ತ ಗಗೆಡತಿ ಅದೇ ಹೇಳಿ ನಿನ್ಗ ನ್ ಬರ್ತಾ ಅದು.
ನನ್ ಚಾ ಹಾಡ ಹಾಡಲ್ಲ.
ಅಯ್ಯೋ ಮತ್ತೆ ಕುಣಿತಾ ಕುಣಿತೀರಾ.
ಹ್ಮ್ -ಕುಣಿತೀನಿ ಬರ್ತೀರಾ ನೀವು ನಮ್ಮ ಜೊತೆ
ಹ್ಮ್ -ಬರ್ತೀನಿ ಖಂಡಿತವಾಗಿಯೂ ನನಗ ಕುಣಿತಾನೇ ಬರಲ್ಲ.
ಆಯ್ತು ಬನ್ನಿ ಕುಣಿಯೋಣ.
ನನಗೆ ಬರಲ್ಲ ಕುಣಿತಾ.
ಹ್ಮ -ಹಂಗೆ ನನಗೆ ಕುಣಿಯೋದು ಬರುತ್ತೆ ನಿಮಗೆ ಗಾನ ಬರುತ್ತೆ. ನೀವು ಗಾನ ಆಡಿ ನಾನು ಕುಣಿತೀನಿ.
ಹಓ ಬನ್ನಿ ಕುಣೀರಿ ನಾನು ಗಾನ ಹೇಳ್ತೀನಿ ನೀವು ಅದಕ್ಕೆ ತಕ್ಕನಾಗಿ. ಒಂದೆರಡು ಕುಣಿತವನ್ನು ಹಾಕಿ.
ಆಯ್ತು
ಹಾ- ಮತ್ತೆ ಇನ್ನೇನ್ ಸಮಾಚಾರ.
ನೀವೇ ಹೇಳ್ಬೇಕು.
ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ.
ನಾನು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣ.
ಅನ್ನ ಹ್ಮ್ ಹ್ಮ್ ಎಲ್ಲಾ ಚೆನ್ನಾಗಿದಾರ
ಹ್ಮ್- ಚೆನ್ನಾಗಿದ್ದಾರೆ
ಹ್ಮ್
ನಿಮ್ಮ್ ಮನೆಯಲ್ಲಿ ಚೆನ್ನಾಗಿದ್ದೀರಾ.
ಹ ಚೆನ್ನಾಗಿದ್ದಾರೆ.
ಏನ್ ಅಡಗೆ ಮಾಡಿದ್ರು.
ನಾನು ನಮ್ಮ ವಸತಿ ನಿಲಯಕ್ಕೆ ಬಂದೆ ನನ್ನೆನೆ
ಆರಿ ನೀನ್ ಏನ್ ತಿನ್ಕೋಬಂದೆ ನಿನ್ನೆ ಬರ ಬರುವವಾಗ. ಹ್ಮ ನಾ ಹೇತಿನ್ ತೊಂದ್ ಬಂದ ಹೇಳತಿ ನಾನು ಅಣ್ಣ ತಿನ್ಕೊಂಬಂದೆ
ಸಂಬಂಧ ಗೆಳತಿ.
ಹೌದು.
ಅಯ್ಯೋ ದುರ್ಬಧಿಿಯ.
ಹೌದು ದು ಇದ ಆಗ್ಬಿಟ್ಟೈಐತಿ.
ಅಯ್ಯೋ ದುರ್ವಿಿದಿಯೇ.
ಹ್ಮ್.
ಮತ್ತೆ ಗೆಳತಿ ಆ.
ತರಗತಿಗಳು ನಡೀತಿಲ್ವಾ ನಿಮಗೆ.
ಇಲ್ಲ ಗೆಳತಿ ನಮಗೆ ಪರೀಕ್ಷೆ ನಡೆಯುತ್ತಿದೆ.
ಯಾವಾಗೈತೆ ನಿಮಗೆ ಪರೀಕ್ಷೆ.
ನಮಗೆ ನಾಳೆ ಒಂದು ಪರೀಕ್ಷೆ ಇದೆ. ಅದು ಮುಗಿದರೆ ಮುಗಿದ ಮುಗಿದ ಹಾಗೆ. ಇದು ನಮ್ಮ ಕೊನೆ ಕೊನೆ ಪರೀಕ್ಷೆ.
ಅದಿಕ್ಕೆ ಚೆನ್ನಾಗಿ ಬರಿಯರಿ.
ಹ ಸರಿ ಸರಿ ಗೆಳತಿ ನಿನ್ನ ಪರೀಕ್ಷೆ ಎಲ್ಲಾ ಮುಗಿದವಾ.
ಹಾ ಮುಗಿದು.
ಹ್ಮ್ ಎಲ್ಲಾ ಚೆನ್ನಾಗಿ ಮಾ ಬರ್ದಿದ್ಯಾಾ.
ಹ್ಮ ನಮ್ದು ಫಲಿತಾಂಶನೂ ಬಂತು.
ಏನಾಗಿದೆ ನಿನ್ನ ಫಲಿತಾಂಶ.
ಎಲ್ಲಾ ಕರೆಕ್ಟ್ ಆಗ ಬಂದೈತಿ ಫಲಿತಾಂಶ.
ಎಲ್ಲಾ ಉತ್ತಮ ಅಂಕವನ್ನು ಪಡೆದುಕೊಂಡು ಉತ್ತೀರ್ಣನಾಗಿದ್ದೀಯಾ.
ಹಓ ಉತ್ತೀರನ ಆಗಿದ್ದೀನಿ.
ಹ್ಮ.
ಹ್ಮ್ ಹ್ಮ.
ನಮ್ಮ ಕೊಠಡಿಯಲ್ಲಿ ನಿನ್ನ ಗೆಳತಿ ಒಬ್ಬಳು ನಿನ್ನ ನೀನು. ವಿದ್ಯಾಭ್ಯಾಸ ಮಾಡುತ್ತಿರುವುದನ್ನೇ ಮಾಡುತ್ತಿದ್ದಾರಲ್ಲಾ ಆ ಗೆಳತಿದ್ ಏನಾಗಿದೆ. ಫಲಿತಾಂಶ.
ಗೊತ್ತಿಲ್ಲ ನನಗೆ.
ಹೌದಾ.
ಹ್ಮ್.
ಹ್ಮ್. ಮತ್ತೆ ಗೆಳತಿ ಮುಂದಿನ ತರಗತಿ ಯಾವಾಗ ಓಪನುು.
ಹೌ .
ಯಾವಾಗ ಹೇಳತಿ ಮುಂದಿನ.
ತರಗತಿಗಳು ಆರಂಭವಾಗದು. ನಮಗ.
ಹ್ಮ್.
ನಮಗೆ ಇನ್ನುೂ ಇಪ್ಪತ್ತು ದಿನ. ಕಾಲಾವಕಾಶ ಐತೆ ಆರಂಭ ಆಗೋದಿಕ್ಕೆ.
. ಹೌದಾ ಮತ್ತೆ ಯಾವದಾದರೂ ಒಂದು ಕೆಲಸ ಹುಡುಕಿಕೊಂಡು ಹೋಗಬಹುದಲ್ಲದ ಗೆಳತಿ.
ನಮ್ಮ ಗೆಳತಿಯರು ಹೋಗುತ್ತಿದ್ದಾರೆ ಅದಕ್ಕೆ ನಾನು ಹೋಗ್ಬೇಕು ಅಂತ.. ಕಾಯ್ತಾ ಇದ್ದೀನಿ.
ಹ್ಮ್. ದೂರವಾಣಿಯಲ್ಲಿ ಒಂದು ಸಂದೇಶ ಬಂದಿದೆಯಲ್ಲ ಅದಕ್ಕೆ ಹೋಗ್ಬೋದಲ್ಲವೇ.
ದೂರವಾಣಿಯಲ್ಲಿ ಬಂದಿರೋದು ನಮಗೆ ಅಷ್ಟೊಂದು ಗೊತ್ತಿಲ್ಲ
ಹಾ ಹಾ ಅದು ಸರಿಯಾ ಬಿಡು
ಅದಕ್ಕೆ ನಮ್ಮ ಗೆಲ್ತಿಯರು ಹೋಗೋ ಜಾಗಕ್ಕೆ ಹೋಗ್ಬೇಕು ಅಂತ ಇದೀನಿ
ಹ್ಮ್ ಅದು ಉತ್ತಮ ಗೆಳತಿ
ಆಯ್ತು ಗೆಳತಿ ಹೇಳ್ಬೇಕು
ಹ್ಮ ನಾಳೆ ನಮಗೊಂದು ಪರೀಕ್ಷೆ ಇದೆ ಗೆಳತಿ ಅದಕ್ಕೆ ತಯಾರಾಗಬೇಕು ನಾನು
ಆಯ್ತು ಚೆನ್ನಾಗಿ ಓದ್ಕು
ಹ ನಾನು ನಿಮಗೆ ಮುಂದಿನ ಕರೆಗಳಲ್ಲಿ ಕರೆ ಮಾಡುತ್ತೇನೆ
ಹು ಅಯ್ತು ಗೆಳತಿ
ಸರಿನ ಗೆಳತಿ
ಹಾ ಸರಿ ಸರಿ